ಯಾರು.
ಹ ಅಂಕಲ್ ಒಂದ್ ಬಾ ಮನೆ ಬಾಡಿಗೆ ಇತಲ್ಲ.
ಮನೆ ಬಾಡಿಗೆ ಉಂಟು ಹೌದು ಇದೆ.
ಸೊ ಬೇಕಿತ್ತು ಅಂಕಲ್ ನಾ ಸ್ಟೂಡೆಂಟ್ಸ್.
ಹೌದಾ ಎಷ್ಟ ಜನ ಇದ್ದೀರಾ.
ನಾವ ಒಂದ್ ಮೂರ್ ಜನ ಇದ್ವಿ ಅಂಕಲ್.
ಮೂರ ಜನನ.
ಹಾ ಅಂಕಲ್.
ಸರಿ ಆಯಿತು ಮನನೀ ನೋಡೋಕೆ ಬನ್ನಿ ಒಂದ್ಸತಿ.
ಹಾ ಬರ್ತೀವಿ ಅಂಕಲ್ ಎಷ್ಟಾಗುತ್ತೆ ಅಂಕಲ್ ಬಾಡ್ಗೆ.
ಅಲ್ಲ ಬಂದ ಫಸ್ಟ್ ನೀವು ನೋಡ್ಕೊಂಡ ಹೋದ್ರೆ ಹೇಳ್ತೀನಿ ಮುಂದೆ ಹೆಂಗೆ ಅಂತ.
ಹೌದಾ ಅಂಕಲ್.
ಹ್ಮ್.
ಹ ಸ್ವಲ್ಪ ನೋಡ್ಬೇಕ ಇ ಯಾವ್ಗ ಬರ್ಲಿ ಅಂಕಲ್ ನಾಳೆ ಬರ್ಲಾ.
ಹ್ಞೂ ನಾಳೆೇನೆ ಬನ್ನಿ ಕರ್ಕೊಂದೇಲ್ಲ ಇದು ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬನ್ನಿ ನೋಡಂತೆ. ನಮ್ಮದು ಬಾಡಿಗೆ ಅಡ್ವಾನ್ಸ್ ಬಂದು ಟ್ವ ಇಪ್ಪತ್ತು ಸಾವಿರ ಕೊಡಬೇಕು.
ಹೌದಾ ಅಂಕಲ್.
ಹ್ಞೂ ಇಪ್ಪತ್ತ ಸಾವ್ರದ ಮೇಲೆ ಒಂದು ರೂಪಾಯಿ ಕಮ್ಮಿ ಆಗಲ್ಲ ಜಾಸ್ತಿನು ಆಗಲ್ಲ ಇಪ್ಪತ್ತು ಸಾವ್ರ ಬ ಅಡ್ವಾನ್ಸು.
ಅಂಕಲ್ ನೋಡಿ ಅಂಕಲ್ ನಾವ್ ಸ್ಟೂಡೆಂಟ್ಸ್ ಇದ್ವಿ.
ಸೂಡೆಂಟ್ಸ್ ಆದರಾಗಲಿ ಏನಾರಾಗಲಿ ಅ ಅಡ್ವಾನ್ಸ್ ಅಷ್ಟೇ ಇರುತ್ತೆ. ಜಾಸ್ತಿ ಆಗಲ್ಲ ಕಮ್ಮಿ ಆಗಲ್ಲ ಇಲ್ಲ ಪಿ ಅದ್ರ ಮೇಲ್ ಕಾಂಪ್ರಮೈಸೇ ಇಲ್ಲ ಮನೆ ಬಂದ ನೋಡ್ಕೊಂಡ ಹೋಗಿ ಹೆಂಗಿದೆ ಅಂತ ನೋಡಿ ಫಸ್ಟು.
ಅಲ್ಲ ಅಂಕಲ್ ಆ ಸ್ಟೂಡೆಂಟ್ಸ್ ಅಂಕಲ್ ಕಡಿಮೀ
ಅಲ್ಲ ಪಿ ನೀವು ಸ್ಟೂಡೆಂಟ್ಸ್ರ ಆಗಿರಿ. ಇಲ್ಲ ದೊಡ್ಡರಾದರೂ ಆಗಿರಿ. ಅದೊ ಮನೆ ಇರೋದೆೇ ಹಂಗೆ ಅಡ್ವಾನ್ಸ್ ಅಷ್ಟರುತ್ತೆ. ಬಾಡಿಗೆ ಮಾತ್ರ ಹತ್ತು ಸಾವಿರ ತಿಂಗ್ಳಗೆ.
ಹಬ್ಬ ಅಷ್ಟ್ ದೊಡ್ಡದಾಯ್ತ ಅಂಕಲ್ ಮನೆ ಹೇಗಿದೆ ಅಂಕಲ್ ದೊಡ್ಡದಾ ಫುಲ್ ಚಿಕ್
ಹಾಂ ಅದೇ ಅಪಿ ದೊಡ್ದ ಇದೆ ಫುಲ್ ದೊಡ್ದ ಇದೆ ಬನ್ನಿ ನೋಡ್ಕೊಂಡ ಹೋಗಿ ಒನ್ಸತಿ ನಿಮ್ಮ ಮನೇನಾ.
ಅಲ್ಲ ಅಂಕಲ್ ಡಬಲ್ ಬೆಡ ರೂಮ್ ಸಿಂಗಲ್ ಬೆಡ್ ರೂಮ್ ಹಾ.
ಹಾ ಡಬಲ್ ಬೆಡ್ರೂಮು ಅಟ್ಯಾಚ್ ಬಾತ್ರೂಮ್ ಮತ್ತೆ.
ಹೌದಾ ಅಂಕಲ್.
ನೀವು ಬಂದ ನೋಡ್ಕೊಂದ್ ಹೋಗಿ ಆಮೇಲ್ ನೀವೇ ಹೇಳ್ತೀರಾ ನೀ ಚೆನ್ನಾಗಿದೆ ಅಂಕಲ್. ಒಳ್ಳೆ ಹೊರ್ತಿದೆ ಅದಕ್ಕೆ ಅಂತ ಹೇಳ್ತೀ ನೀವೇ ಹೇಳ್ತೀರಾ ಹಂಗಿದೆ ಮನೆ. ಚೆನ್ನಾಗಿದೆ ಮಸ್ತ್ ಇದೆ. ನೀವು ಒಂದು ಐದ್ ಜನ ಆದ್ರೂ ಮಾಡ್ಕ್ಯಳ್ಳಿ. ಐದು ಜನ ಇದ್ದರೆ ಒಳ್ಳೆ ದುಡ್ಡಿಗೂ ಇದ ಇರಲ್ಲ ಮಾಡ್ಕ್ಯಬೌದು ಆರಾಮಾಗಿರ್ಬೋದು.
ಹಾ ಅಂಕಲ್.
ಅದೇ ಒಂದು ಐದಾರು ಜನ ಇದ್ದರೆ ನೀವೇ ಬೆಸ್ಟು. ಹ ಬಂದ್ ನೋಡ್ಕೊಂಡೋಗಿ ಇಷ್ಟ ಆದ್ರೆ ತಗೊಳ್ಳಿ. ಇಷ್ಟ ಇಲ್ಲ ಅಂದ್ರೆ ಬೇಡ ಅಷ್ಟೇ.
ಅದೇ ಸ್ವಲ್ಪ ಅಡ್ವಾನ್ಸ್ ಗಿಡ್ವಾನ್ಸ್ ಕಡಿಮೆ ಮಾಡಿದ್ರೆ ಬರ್ತಿನಿ.
ಅಡ್ವಾನ್ಸ್ ಎಲ್ಲ ಕಮ್ಮಿ ಆಗಲ್ಲ.
ನೋಡಿ ಅಂಕಡ್ರಪ್ಪ ನಾವು ಬೇರೆ ಬೆನಫ ಅಡ್ಜಸ್ಟ್ ಮಾಡ್ಸ್ಬೇಕು ಅಂಕಲ್ ಇನ್ನ.
ಇಲ್ಲ ಪಿ ಅಡ್ವಾನ್ಸ್ ಎಲ್ಲ ಕಮ್ಮಿ ಆಗಲ್ಲ ನೀವು ಬೇರೆ ಅಡ್ವಾನ್ಸ್. ಕಮ್ಮಿ ಆಗೋದೇ ಇಲ್ಲ ನೀವು ಬಂದು ಮನೆ ನೋಡ್ಕೊಂಡು ಹೋಗಿ ಮನೆ ನೋಡ್ಕೊಂಡು ಆಮೇಲೆ ಮಾತಾಡಿ ನೀವು. ಆಯ್ತಾ ಮನೆ ಮಾತ್ರ ಒಂದು ಚೂರು ಹೆಚ್ಚು ಕಮ್ಮಿ ಆಗಲ್ಲ ಹಂಗಿದೆ ಮನೆ ಮಸ್ತಿದೆ. ಸೂಪರಾಗಿದೆ. ಇಂಥ ಮನೆ ಗೊತ್ತಾಯಿದು. ಮಸ್ತ ಇದೆ ಮನೆ ಮಾತ್ರ ಸಕ್ಕತ್ತಾಗಿದೆ ಅದ್ರೆ ಬೇರೆ ಮಾತ ಇಲ್ಲ ಅದು. ನೀವು ಬಂದು ನೋಡ್ಕೊಂಡ್ ಹೋಗಿ ಫಸ್ಟು ಆಯ್ತ.
ಹ ಅಂಕಲ್ ಅ
ಹ್ಮ್ ಆ ಅಂಕಲ್ ಅಲ್ಲ ಇವೇ ಮುಂದೆ ಮತ್ತೆ. ನೀವು ಹ್ಞೂಂ ಅಂದರೆ ಪಕ್ಕ ಈಗ ನಾಳೆ ಬರ್ತೀನಿ ನನ್ನ ಹತ್ರ. ಹ್ಞ ಮನೆ ಹತ್ರ ಬರ್ತೀನಿ ನೀವು ಬರ್ತೀರಾ.
ಅಂಕಲ್ ಅಂದ್ರೆ ನಿಮ್ಗೂ ಮನೆಗೊ ರೂಮ್ಗೂ ದೂರ ಇದ್ಯ ಅಂಕಲ್.
ಯಾವ್ದು
ಅಂದ್ರೆ ನಿಮ್ ಮನೆಗೆ ನಿಮ್ ರೂಮ್ ಇನ್ನೊಂದು ಬಾಡಿಗೆ ಇದಲ್ಲ ಆ ಮನೆಗೆ ದೂರ ಇದೆ. ಹಾ ಈ ಪತ್ರ.
ಹಾ ಇದೆ ಇದೆ ಸ್ವಲ್ಪ ದೂರ.
ಹೌದಾ ಅಂಕಲ್.
ಹಾ
ಹಾಂಕಲ್ ಬರ್ತೀವಿ ಅಂಕಲ್ ನಾಳೆ ಮದ್ಯಾನ ಅಂಗ್ ಬರ್ತೀವಿ ಅಂಕಲ್.
ಹ್ಮ್
ಅಂಕಲ್ ನೋಡಿ ಅಂಕಲ್ ಸ್ವಲ್ಪ ಬಾಡಿಗೆ ಗಿಡಿಗೆ ಕಮ್ಮಿ ಮಾಡ್ಸಿ ಸ್ಟೂಡೆಂಟ್ಸ್ ಎಲ್ಲ ಹಂಗಾಗಿ. ನಾವೇ ಪಾರ್ಟ್ ಟೈಮ್ ಮಾಡಿ ನಿಮ್ಮತ್ರ ದುಡ್ಡು ಕೊಡ್ಬೇಕ ಅಂಕಲ್ ಮತ್ತೆ ನಮ್ಮ ಮನೆ. ಕೊಡ ಸ್ವಲ್ಪ ಮನೆ ಪರಿಸ್ಥಿತಿ ಸ್ವಲ್ಪ. ಕ ಕ್ರಿಟಿಕಲ್ ಕಂಡೀಷನಾಗ್ ಐತೆ ಅಂಕಲ್ ಅದು.
ಇಲ್ಲ ಪಿ ನಿಮ್ದು ಅರ್ಥ ಮಾಡ್ಕಂತೀನಿ ನಮ್ದು ಅರ್ಥ ಮಾಡ್ಕೊಬೇಕಲ್ಲನ್ನ. ನಮ್ದಿಗೂ ಕಷ್ಟ ಇರುತ್ತೆ ಅದೆಲ್ಲ ಇರುತ್ತೆ ನೀವೆಲ್ಲ ಅದೆನ್ನಲ್ಲ ಅರ್ಥ ಮಾಡ್ಕೋು ಬೇಕ್ ನೀವು. ಅಡ್ವಾನ್ಸ್ ಎಲ್ಲಾ ಇಪ್ಪತ್ತು ಇಪ್ಪತ್ತು ಸಾವಿರದ ಮೇಲ್ ಒಂದು ರೂಪಾಯಿ ಕಮ್ಮಿ ಆಗಲ್ಲ.
ನೋಡಿ ಅಂಕಲ್ ಅಲ್ಲ ಅಂಕಲ್. ಅಂದ್ರೆ ನಾನ್ ಅದ ಚಿಂತೆ ಇಲ್ಲ ಅಂಕಲ್ ಸ್ವಲ್ಪ ನಾವೇ ನಾವೇ ದುಡಿಬೇಕು ನಾವೇ ಕಟ್ಬೇಕಲ್ಲ ಅಂಕಲ್ ಅದಿಕ್ಕೆ.
ಇಲ್ಲ ಅಪ ಅವುಗೆ ಕಮ್ಮಿಯಗೋ ಮಾತೆ ಇಲ್ಲ ನೀವು ಅದರಲ್ಲಿ ಪಕ್ಕ ಇರಲೇಬೇಕು.
ಹ್ಮ್ ನೋಡಿ ಅಂಕಲ್ ಸ್ವಲ್ಪ ಅಲ್ಲ ಅಂಕಲ್ ಸ್ಟೂಡೆಂಟ್ಸ್ ಎಲ್ಲ ಅಂಕಲ್ ಹಂಗಾಗಿ ಕೇಳ್ತ ಇದಿನಿ.
ಸ್ಟೂಡೆಂಟ್ಸ್ ಆಗಿದ್ದಕ್ಕೆ ಹಿಂಗೆ ಮಾತಾಡ್ತಿದ್ದೀನಿ ಹಂಗೆ ಇಲ್ಲ ಅಂದರೆ ಬೇರೆೆಯರಾಗಿದ್ದ್ರರೆ ಹಂಗೆ. ಏ ಆಗಲ್ಲ ಆಗಲ್ಲ ಅಂತ ಹೇಳಿ ಅಂಗೆ ಕಳಿಸ್ತಿದ್ದೆ ಸ್ಟೂಡೆಂಟ್ಸ್ ಆಗಿರೋದಕ್ಕೆ ಹಿಗೆ ಮಾತಾಡ್ತಿದಿನಿ ನಾನು.
ನೀವೇ ಹಿಂಗ್ ಮಾಡಿದ್ರೆ ಹೆಂಗೆ. ಇಪ್ಪತ್ತು ಸಾವಿರ ಕಮ್ಮಿ ಆಗಲ್ಲ ಮನೆ ಮಾತ್ರ ಮಸ್ತ್ ಇದೆ ಅಟ್ಯಾಚ್ ಬಾತ್ರೂಮ್ ಬೇರೆ. ಯಾರ ಎಲ್ಲಿ ಸಿಗುತ್ತೆ ನಿನಿಗ್ ಇಂತ ಮನೆ. ಮತ್ತು ಎನಿ ಟೈಮು ಎನಿ ಟೈಮ್ ಬಿಸಿನೀರು ಬರುತ್ತೆ. ಮತ್ತ ಇನ್ನೇನು ಫ್ಯಾನ್ ಎನಿ ಟೈಮ್ ಓಡ್ತಿರುತ್ತೆ. ಮತ್ತೆ ಇದು ಇದೆ ಟಿವಿ ಇದೆ ಟಿವಿ ಬೇಕಾದ್ರೆ ನೀವೆ ಏನಾದ್ರೂ. ಸೆಟಾ ಬಾಕ್ಸ್ ಆಕ್ಸ್ಯಾನ ಅಕ್ಸಕೊಂಡ್ ನೋಡ್ಬಹುದು ಟಿವಿನ.
ಅಂಕಲ್ ಇದು ಗ್ಲೀಸರ್ ಎಲ್ಲಾ ಇದ್ದೀನಾ. ಗ್ಲೀಸರ್ ಮತ್ತೆಲ್ಲ ಇದೆನಾ.
ಹಾ ಗೀಜಾರ್ ಎಲ್ಲ ಇದೆ.
ಹ ಮತ್ ಇದು ಅಂಕಲ್ ಅಂದ್ರೆ ವಟರ್ ಯಾವಾಗ್ಲೂ ಬರುತ್ ಹಾ ಅಂಕಲ್ ಏನ್ ಕುಡಿಯಕ್ ಸಪ್ರೇಟ್ ವಾಟರ್ ಸಿಗುತ್ತಾ ಏನು ನಾವೇ ತನ್ಕೊಬೇಕಾ.
ಕೊಡಿಯೋಕ್ಕೆ ಸಪ್ರೇಟ್ ವಾಟರ್ ನೀವೇ ತೊಗೋಬೇಕೀಗಾ. ಬಂದಿದೆ ಅಂಕ ಇದು ಗೌರ್ಮೆಂಟಿಂದ ಬಂದಿದೆ ಅಲ್ಲ ಹತ್ತು ರೂಪಾಯಿ ಕಾರ್ಡ್ ಮಾಡಿಸಿ ನೂರು ರೂಪಾಯಿ ಕಾರ್ಡ್ ಮಾಡ್ಸಿ ಅದ್ರಾಗ. ಮಾಡ್ತಾರಲ್ಲ.
ಹಾ ಅಕಾ.
ಆ ತರದು ಇಲ್ಲೇ ಇದೆ ಆತ್ರನೇ ಇದೆ ಅದ ನ ಕ್ಯಾನ್ ಇದ್ರೆ ಸಾಕು ಕ್ಯಾನ್ದ ಮಾಡ ಕ್ಯಾ ಬೊಲೊ ಅವ್ನ್ ನೋಡ್ಕೊಳ್ಳಿ ಗ್ಯಾಸ್ ಗೀಸ್ - ಇದೆ ಸೋಲರ್ ಐತೆ ಬಿಸ್ ನೀಡಿ ಮಾತ್ರ. ಅದ್ರ ಮೇಲೆ ಕಾಂಪ್ರಮೈಸ್ ಇಲ್ಲ ಮಸ್ತ್ ಬರುತ್ತೆ.
ಹಾಂಕಲ್
ಮತ್ತೆ ಎರಡ್ ರೂಮು ಅದಕ್ ಅಟ್ಯಾಚ್ ಬಾತ್ರೂಮು ಬೆಡ್
ಅಂಕಲ್ ಚೇರ್ ಮತ್ತೆ ಸೋಫಾ ಮಂಚ.
ಸೋಫಾ ಮಂಚ ಎಲ್ಲಾ ನಿಮಗ್ ಕೊಡಕ್ ಆಗಲ್ಲ.
ಅಲ್ಲ ಅಂಕಲ್ ಅಲ್ಲಿ ಮಳೆ ಇರ್ಬೇಕ ಮಳೆ ಇರ್ ಇರುತ್ತ ಅಲ್ಲ ಹಂಗಾಗಿ.
ಚೇರ್ ಬೇಕಾದ್ರೆ ಕೊಡ್ತೀವಿ ಚೇರ್ ಮ ಬೇಕಾದ್ರೆ ವ್ಯವಸ್ಥೆ ಮಾಡ್ ತೀವಿ ಮುಂಚ ಮಾತ್ರ ಆಗಲ್ಲ.
ಹಾ ಅಂಕಲ್.
ನೋಡ್ಬೇಕು ನೀವೆ ನೀವು ಹೆಂಗಿರ್ತೀರೋ ಹಂಗೆ.
ನಾವೇನ್ ಚೆನ್ನಾಗಿರ್ತೀವಿ ಅಂಕಲ್ ಮನೇನ್ ಹೊಲ್ಸ ಮಾಡಲ್ಲ. ನಡ್ಕೊಂತಿವಿ
ಅಲ್ಲ ನೀವ್ ಬಂದಮೇಲೆ ಅದು ಕೆಟ್ಟ ಅಭ್ಯಾಸ ಅದೆಲ್ಲ ಇರೋಂಗಿಲ್ಲ.
ಇಲ್ಲ ಅಂಕಲ್ ಆ ತರ ಯಾರು ಇಲ್ಲ ಅಂಕಲ್ ನಮ್ ರೂಮಲ್ಲಿ.
ಇಲ್ಲ ಏನು ಸೇದಂಗಿಲ್ಲ ಹುಡುಗೀನ ಕರ್ಕೊಂಬರೋಂಗಿಲ್ಲ ಫಸ್ಟು.
ಇಲ್ಲ ಅಂಕಲ್ ಆ ತರ ಆತರ ಜನ ಯಾರು ಇಲ್ಲ ಅಂಕಲ್ ನಮ್ದ್ರಲ್ಲಿ.
ನಮ್ಗೆ ಬೇರೆ ಮರ್ಯಾದಸ್ರ ಮನೆ. ನೀವ್ ಇಲ್ ಬಂದ್ ಹಂಗ್ ಮಾಡಿ ಅಲ್ಲಿ ಪಕ್ಕದಾಗೆಲ್ಲ ಮಾತಾಡ ಹಿಂಗೆ ಮಾಡಿದ್ರೆ. ಕಾಂಪ್ರಮೈಸ್ ಆ ಇಲ್ಲಂಗೆ ಕಂಪ್ಲೇಂಟ್ ಕೊಟ್ಬಡ್ತೀನ ಅಷ್ಟೇ ನಾನು.
ಇಲ್ಲ ಅಂಕಲ್ ಆ ತರ ಇಲ್ಲ ಅಂಕಲ್ ಯಾರು ಇಲ್ಲ ಅಂಕಲ್.
ಇಲ್ಲ ಅಂತ ಇತರ ಹೇಳ್ತಾರೆ ಅದ್ರ ಮುಂದೆ ಮಾಡ್ತಾರೆ. ಅದಕ್ಕೆ ನೀಮ್ಗೆ ಮೊದ್ಲೇ ಹೇಳ್ತಾದ್ದೀನಿ.
ನೋಡಿ ಸಿ ಸಿ ಟಿ ವಿ ಹ್ಯಕ್ಸಿದ್ವಿ ಒಳಗೇ ನಾವು ನೀವು ಏನಾದ್ರೂ ಮಾತಾಡಿದರೆ ಅಲ್ಲಿ ಹಂಗೆ ರೆಕಾರ್ಡ್ ಆಗುತ್ತೆ.
ಹೆಂಗಿದೆ ಮನೆ ಮಸ್ತದೆ ಕಾಂಪ್ರೊಮೈಸ್ ಎಲ್ಲ ಮಸ್ತ್ ಅಂದ್ರೆ ಮಸ್ತು. ನೀವು ನೀವು ನೀವು ಬರೋದು ಹೋಗೋಕು. ಊಟ ಮಾಡೋಕು ಓದಬೇಕು ಬರಬೇಕು ಮಲ್ಕೊಬೇಕು ಅಷ್ಟೇ ಇರೋದು.
ಕೊಬೇಕಾ ಏನು ನೀವೇ ಮಾಡ್ಕೊಡ್ತೀರಾ.
ಇಲ್ಲ ನಾವೇ ಮಾಡ್ಕೊಡೋಣ ನಿಮಗೆ ನೀವೇ ಎಲ್ಲ ಮಾಡ್ಕೋಬೇಕು. ಗ್ಯಾಸೆಲ್ಲ ನೀವೇ ತಗೋಬೇಕು ಎಲ್ಲ ಕ್ಲೀನ್ ಮಾಡಬೇಕುಾದ್ರೆ ಕೊಡ್ತೀವಿ ನಾವು.
ಹೌದಾ ಅಂಕಲ್.
ಹಾ
ಹ್ಮ್ ನಾವೇ ತಗೊಬೇಕಾ ಗ್ಯಾಸ್ ಅಕ್ಕ ಗ್ಯಾಸ್ ಸಿಗುತ್ತಾ ಇಲ್ಲಿ ಎಲ್ಲಾದ್ರೂ
ಗ್ಯಾಸ್ ನಮ್ಮ ಹತ್ರ ಇಲ್ಲಪ್ಪ ನೀವೇ ಬ್ಲಾಕಲ್ಲಿ ತಗೋಬೇಕ ಇಲ್ಲಿ
ಅಲ್ಲ ಅಂಕಲ್ ನಿಮ್ಮ ಹತ್ರ ಡಬಲ್ ಗ್ಲಾಸ್ ಇತ್ತಂಗದ್ರಾಗ ಒಂದ್ ಕೊಟ್ಟಿದ್ರೆ ಅಡ್ಜಸ್ಟ್ ಆಗ್ತತಿವಿ ನಾವು.
ಇಲ್ಲ ನಮಗೆ ಸಾಲದಾಗಲ್ಲ ನಾವು ನಮ್ಮ ಜಾಯಿಂಟ್ ಫ್ಯಾಮಿಲಿ ಇರೋದು.
ಅಲ್ಲ ಅಂಕಲ್ ಡಬಲ್ ಗ್ಯಾಸ್ ಇತ್ತಲ್ಲ ಅಂಕಲ್
ಅದೇ ನಮ್ಮ ಡಬ್ಬಲ್ ಗ್ಯಾಸ್ ಇದ್ರು ಜಲ್ದಿನೇ ಖಾಲಿ ಆಗುತ್ತೆ ನಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲ. ಜಲ್ದಿ ಖಾಲಿ ಆಗುತ್ತೆ ಜಲ್ದಿ ಖಾಲಿ ಆಗುತ್ತೆ ನಮಗೆ ನೀವೀಗ ನಿಮ್ದೇ ಯಾವ್ದಾದಾರರು ಒಂದು ನೋಡಿ ಗ್ಯಾಸ್ ಗೀಸ್ ನೋಡ್ಕೊಂಡು ನೀವೇ ಮಾಡ್ಕೋಬೇಕು. ನಮ್ದು ಅದಲ್ಲ ಇಲ್ಲ ನಾವು ಮ ಏನ್ ನಮ್ದು ಏನ್ ಕೆಲಸ ನಮ್ ಬರ ಮನೆ ಕೊಡ್ಸೋದು ಮಾಡ್ಸೋದ ಅಷ್ಟೆ ನೋಡಿದ್ದೆಲ್ಲ ನೀವೇ ಮಾಡ್ಕೊಬೇಕು.
ಹೌದೌ ಹ್ಮ್ ಅದೇ ಅಂಕಲ್ ಗ್ಯಾಸಿನ್ ಸ್ವಲ್ಪ ಸಮಸ್ಯೆ ಆಗೆ ಗ್ಯಾಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ ಅದ್ರಾಗ ಬರೆ ಇಲ್ಲಿ ನಾವು ಹೊಸಬರು
ಹೊಸುಬ್ರಾಗಿದ್ದರೆ ನಾನಲ್ಲಿ ಬೇಕಾದ್ರೆ ಇಲ್ಲಿ ಹೇಳ್ತೀನಿ ಅಂದು ಅಡ್ರೆಸ್ ಕೊಡ್ತೀನಿ ಬ್ಲಾಕ ಅಲ್ಲಿ ಸಿಗುತ್ತೆ ಗ್ಯಾಸು ಅಲ್ಲೋಗಿ ತೊಗೊಳ್ಳಿ ಅಷ್ಟೇ
ಹಾ ಅಂಕಲ್.
ಮತ್ತೆ ಹೇಳಿದ್ದನಲ್ಲ ರೂಲ್ಸ್ ಎಲ್ಲ ಹೇಳಿದ್ದೀನಲ್ಲ ಮತ್ತೆ ಅದೆಲ್ಲ ಮತ್ತೆ ರೂಮ್ ಹತ್ರ ಕ್ಲೀನಾಗಿ ಇಡ್ಕೊಬೇಕು ವಾರಕ್ಕ ಒಂದ್ಸರ್ತಿ ಬಂದು ಚೆಕ್ ಮಾಡ್ಕೊಂಡು ಹೋಗ್ತೀನಿ ನಾನು ರೂಮ್ ಮಾತ್ರ ಕ್ಲೀನಾಗಿ ಇಟ್ಕೋಬೇಕು ಮತ್ತ ಮತ್ತ ನಿಮ್ದು ಏನಾದ್ರೂ ಕೆಟ್ಟ ಅಭ್ಯಾಸ ಏನ್ ಮಾಡಂಗಿಲ್ಲ. ಇಲ್ಲ ಏನಾದ್ರು ಗೊತ್ತಾದ್ರೆ ಅವ ಆ ಕ್ಷಣನೇ ಮನೆ ಬಿಟ್ಟಬ ಬಿಟ್ಟ ಹೋಗ್ಬೇಕು. ಮತ್ತೆ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಆ ಟೈಮ್ನಾಗೆ ನೀವು ಕೊಟ್ಟಿದ್ದು ಅಡ್ವಾನ್ಸು ವಾಪಸ್ ಕೊಡಲ್ಲ ಆಟೈಮ್ನ ಮತ್ತು ನೀವು ಹಂಗೆ ಮಾಡಿದ್ರೆ - ಕೆಟ್ಟ ಅಭ್ಯಾಸ ಮಾಡೋದು ಹುಡ್ಗೀನ ಕರ್ಕೊಂಬರ್ಬೋದು ಕರ್ಕೊಂದ ಬರೋದು ರಾತ್ರಿ ಲೇಟಾಗಿ ಬರೋದು ಮನೆಗೆ ಅದೆಲ್ಲ ಮಾಡೋಂಗಿಲ್ಲ ಇದು ನಮ್ಮದು ಇದು ಕಡಕ್ ರೋಲ್ಸ್ ಇದೆಲ್ಲ ಇದೆಲ್ಲಾ ಹೂ ಅಂದ್ರೆ ನೀವು ಬಂದ್ ನಾಳೆ ನೋಡ್ ಕರ್ಕೊಂದ ಹೋಗಿ ಫಸ್ಟು ಇಲ್ಲ ಅಂದರೆ ಇಲ್ಲೇ ಇಲ್ಲೇ ಕಟ್ಟ ಮಾಡ್ತೀನಿ ಇಲ್ಲೇ ಹೋಗಬಿಡಿ ಅಷ್ಟೇ.
ಹೌದಾ ಅಂಕಲ್ ಇಲ್ಲ ಅಂಕಲ್ ಆ ತರ ಏನ್ ಮಾಡಲ್ಲ ಅಂಕಲ್ ಬ್ಯಾಡ್ ಹ್ಯಾಬಿಟ್ಸ್ ಮತ್ತೆ ಯಾರು ಹುಡುಗಿರ ಅಂತಾರೆ ಯಾರು ಇಲ್ಲ ಅಂಕಲ ಇಲ್ಲಿ -
ಹೂ ಎಲ್ಲ ಹುಡುಗರು ಹಿಂಗೆ ಹೇಳ್ದ್ ಫಸ್ಟಿಗೆ ಆಮೇಲೆ ಗೊತ್ತಕ್ಕತ್ತ ಅವರ್ದ್ರು ಬೈಯಲಿ ಬರ್ತೈತಲ್ಲ ನೀವು ಹಂಗೆ ಮಾಡ್ತೀರಾ ಗಿಡ್ತೀರಾ ಅಂತ ಅಷ್ಟೇ ಹೇಳ್ತಿದ್ದೀನಿ ಮೊದಲೇ
ಇಲ್ಲ ಅಂಕಲ್ ಅವ ಹೊಸಬ್ರ ಅಲ್ಲ ಅಂಕಲ್ ನಮಗೇನು ಗೊತ್ತೇ ಇಲ್ಲ ಅಂಕಲ್.
ಇಲ್ಲ ಅಪ್ಪಿ - ಹೀಗೆ ಇರ್ತಾರೆ ಅದಕ್ಕೆ ಸಹಾಯ ಕೊಟ್ಟಿದ್ದು ನಿಮಗೆ ಮೊದಲೇ ಹೇಳಿದ್ದೀನಿ. ಏನ್ ಮಾಡದ್ ಮುಂದೆ ಅಂತ - ಇಲ್ಲ ಅಂದರೆ ಹೀಗೆ ಇದು ಮಾಡಿ ಅಷ್ಟೇ. ನೋಡಿ ನಿಮಗ ಏನಾದ್ರೂ ನಾ ಹೇಳಿದ್ದಿದೆ ಎಲ್ಲ ಇದಕ್ಕೆ ರೂಲ್ಸ್ ಎಲ್ಲ ಒಪ್ಕೊಂಡೆ ನಾಳೆ ಬಂದು ನೋಡ್ಕೊಂಡು ಹೋಗ್ರಿ ಅಷ್ಟೇ.
ಹಾ ಅಂಕಲ್ ಸರಿ ಅಂಕಲ್ ಬರ್ತೀವಿ ನಾಳೆ ಬರ್ತೀವಿ.
ಇತ್ತಾಗ ನಮ್ದೇನೋ ಕೆಲಸ ಇದೆ ಅಲ್ಲಿ ಫೋನ್ ಮಾಡ್ತೀನಿ ಆಮೇಲೆ
ಹಾ ಅಂಕಲ್.